ಹ ಹಾ ಹಲೋ,
ಏನ್ ಮಾಡತಿ.
ಏನಿಲ್ಲ.
ಹಾ,
ಏನಿಲ್ಲ ಅಂದೇ.
ಊಟಾ,
ಆಯ್ತ್ ನಿಂದ.
ಹ್ಮ್ ಆಯ್ತು ಏನ್ ಮಾಡಿದ ಹಾಸ್ಟೆಲದಗ. ಚಪಾತಿ,
ಹ್ಮ ರೊಟ್ಟಿ ಕಾಳ ಪಲ್ಯಾ.
ಹಾ,
ಹೇ ಈ ನಂಬರಿಗೆ ಹಚ್ಚಿಲ್ ಲೆ ಈ ನಂಬರಿಗಿ ಹಚ್ಚು.
ಯಾರ್.
ಇಗ್ ನಾ ಹಚ್ಚಿನಿ ಅಲ್ಲ ಈ ನಂಬರ್ಗಿ ಹಚ್ಚು.
ನೈನ್ ಜೀರೋ
ಹಚ್ಚಿ ನೋಡು ಒಂದ್ಸಲ, ಹಾ ಹಚ್ಚಿ ನೋಡು ಒಂದ್ಸಲ.
ಹೇ ನೋಡಿನಿ ಲಿಸ್ಟ್ಗ ಐದ ಆಗ್ಯಾವ.
ಹಾ ಇಲ್ಲೇ ನಾ ಹಚ್ಚಿದ್ದವು,
ಅದಕ್ಕ ಹಚ್ಚಿಲ್ ಇಲ್ಲ ನಾ.
ತೋರಿಸ್ತಾದ ಎಲ್ಲ ಟಾಸ್ಕ್ ಒಳಗ.
ನಾ ಹಚ್ಚಿದ್ದು. ಇಲ್ಲಿ ಕೇಳ ಹಾ ಟಾಸ್ಕ್ ಒಳಗ. ಇವಾಗ ಓಪನ್ ಮಾಡಿ, ಲಂಬರ್ ಆಗ್ತಲ್ಲ ನ ಬಿಡ್ ಹಚ್ಚಕ್ ಬರ್ತದ.
ಹ್ಮ್.
ಟಾಸ್ಕ್ ನೀನ್ ಗೂಡ, ಐದ ಟಾಸ್ಕ್ ಮುಗ್ದವ ಅದು ನಾಕ್ ಐದ ಆತವ.
ಹ್ಮ್.
ಎಡಿಟ್ ಮಾಡಿ
ಹ್ಮ್.
ತ್ರೀ ಸಿಕ್ಸ್ ತ್ರೀ ಅಂತದಲ್ಲ, ತ್ರೀ ಸಿಕ್ಸ್ ಇಲ್ಲ ಅದಕ್ಕ ಹಚ್ಚತಿನಿ ಅದಕಚ್ಚಿ ಆಮೇಲೆ ಮತ್ತ ಇನ್ನೊಂದು ನೈನ್, ನೈನ್ ಜೀರೋ ತ್ರೀ ಫೈ ಅದ್ ಹಚ್ಚಿತಿನಿ ಅಂತ ಆಮೇಲೆ ಐದ ಆತವ.
ಹ್ಮ್.
ಹಾ,
ಹ್ಮ ನೋಡ್ ಹೆಂಗ್ ಹಚ್ಚ್ತಿ.
ಅಂದದು ಕಷ್ಟ ಹಲೋ,
ಹ್ಮ್.
ಮಾಡಿದ್ದಿಲ್ಲ ಹ್ಮ ಹ್ಮ
ಮಾಡಿನಿ, ಮಾಡನಿ
ಹ ಅದ್ ಮೇಡಮ್ದು ಪ್ರೊಜೆಕ್ಟ್ ಲಾಸ್ಟ್ಗೆ ಕೊಟ್ಟು ಬಂದಿರಿ. ಹೇಳಿದ್ರಲ್ಲ.
ಕೊಟ್ಟ ಬಂದೆ ಕೊಟ್ಟ ಬಂದೆ ಸಿಆರ್ ಕೈಗಾ ಕೊಟ್ಟೆ.
ಹಾ,
ಹಲೋ
ಹೌ ಎಏನು ಸಿಯರ್ಲ್ಲಿ ಹೋಟನ್ನ ಏನ ಬರ್ದಾರ ಲೆಟರ್
ಹ್ಮ್
ಹಾ
ನ್ ಬಾರದಾನೆ
ಹಾ
ನೆಟ್ವರ್ಕ್ ಇಲ್ಲ ಏನ್ದ ಹ್ಮ್ ಹಲೋ ಹಲೋ ಹಲೋ
ಹಲೋ ಕೇಳ್ತಾ
ಹಾ ಈಗ ಕೇಳಿಸುತ್ತಾ
ಹಾ ಪ್ರ ಹ
ಹಾ ಕಸುತ್ತ
ಹ ನ ನಾ
ಹಲೋ ಕೆಲ್ಸುತ್ತಲ್ಲೇ
ಹಲೋ ಪರರ ಮರ ಹಲೋ
ಹಲೋ
ಹಾ ಕೇಳಿಸುತ್ತದೆ ಹೇಳು
ಹಲೋ
ಕೆಲ್ಸತ್ಲ ಹೇಳ
ಹೇಗ್ ಏನಾಯ್ತಾ
ಹಲೋ
ಏನಾಗಿತ್ತು ನೆಟ್ ನೆಟ್ವರ್ಕ್ಲ್ಲ ನಿಮ್ದು
ಅಂಗನ್
ನೆಟ್ವರ್ಕ್ ಹ ಬ ಎವರೆಕ ಲನುಡ
ಐತೈತಿ
ಹಾ
ಆಯ್ತಲೇ
ಪ್ಪ ಅಡಗದು ಅಲ
ಹ್ಮ್ ನ
ಹ
ಕೆಲಸತದೆ ಎಲ್ಲ
ಮ ಯಾಕ ಮತ್ತ ಸ್ಲೋ ಉಂದ ನೆಟ್ವರ್ಕ್ ಕಿಂದ
ಹಾ ಸ್ಲೋದನ್
ನ
ನಿ ನಿ ತಡದ ತಡದ ಕೆಳಕ್ತದ ನಿತ್ ನಿತ್ ಕೆೇಳಕ್ತದೆ
ಕೇಳ್ತ ಎಂದ ಮತ್ತಿ ಕೇಳ್ತದ ಹ ನೆಟ್ವರ್ಕ್ ನೆಟ್ವರ್ಕ್ ಫೋರ್ ಜಿ
ಫೈವ್ ಜಿ ಫೋನ್ ತೊಗೊ ಮಸಅದು ಯಾವು ತಗೋಣ
ಆಂಡ್ರಾಯ್ಡ್
ಪೋನ್ ತಗೋಣ ಹೊಸದು ಯಾವ್ದ ತಗೋಣಮ ಹೇಳು
ಅದೇ ಆಂಡ್ರಾಯ್ಡ್ ತಗೋಟೆಯ ಏನು
ಆಂಡ್ರಾಯ್ಡ್ ಐಫೋನ್ ಯಾವ್ದ್ರೂ ಹೇಳು
ಹ್ಮ್ ಐಫೋನ್ ತಗೋ ಸೆವೆಂಟಿನ್
ಹಾ
ಸೆವೆಂಟೀನ್
ಅದು ಬೇಡ ಐಫೋನ್ ಬೇಡ
ಹ್ಮ್
ಐಫೋನ್ ಬಿಟ್ಟು ಬೇರೆ ಹೇಳ ಐಫೋನ್ ತಗೊಂಡು ಏನ್ ಮಾಡ್ತ ಚಾರ್ಜ್ ನಿಂದ ಇಲ್ಲ ಏನು ಇರಲ
ಫೋರ್ ಡಿ
ಬೇರೆ ಯಾವ ಫೋನ್ ಹಾ ಹೇಳು
ವಿವೊ ಆದರೂ ತಗೋ ಎಳೆದರೂ
ಸ್ಯಾಮಸಂಗ್ ಪೋನ್ ಯಾವದೂ
ಸ್ಯಾಮ್ಸಂಗ್
ಹ್ಮ್
ಪೋನ್ ತಗೋ ಸುಮ್ಮ ಸುಮ್ಮನೆ ಹ ಗೂಗಲ್ದ ಆದ ನೋಡೂ ನೋಡ್ತೀನಿ ತಗೋ ಅಣ್ಣ ಎತ್ತಾಗ ಇಲ್ಲಲ್ರ
ಯಾವದೂ
ಐಫೋನ್ ಫಿಫ್ಟೀನ್
ಹ್ಮ
ಸೆಕೆಂಡ್ ಹ್ಯಾಂಡ
ಯಾವ ಫೋನು
ನೋಡ್ಲ ಸೆಕೆಂಡ್ ಹ್ಯಾಂಡ್
ಐಫೋನ್ ಅಂದ್ರೆ ಸೆಕೆಂಡ್ ಹ್ಯಾಂಡ್ ತೋನದೆ
ಎಲ್ಲ ಐಫೋನ್ ಸೆಕೆಂಡ್ ಹ್ಯಾಂಡ್ ಫಿಫ್ಟೀನ್ ಫಿಫ್ಟೀನ್ ಪ್ಲಸ್ ನೋಡ್ಲೇನಂದೆ
ತಾಂಡೂರು ತಾಂಡೂರು ಐತನವರ
ತಾಂಡೂರು
ಹ್ಮ್
ಅದ್ರನ ವೀಡಿಯೋ ಇಡೀ ಹಾಕ ನೋಡಮ್ ವೀಡಿಯೋ ಬರ್
ವಿಡಿಯೋ ಏನು ಇಲ್ಲ ಇದು ಏನು ಇಲ್ಲ
ಎ ವೀಡಿಯೋಗಳು ಬರ್ತಾವದಾಗ ನನಗೆ ಎಷ್ಟ್ ದೂರ ಅದ ಇಲ್ಲಿಬರ್ತಾದೆ
ಗುಲ್ಬುರ್ಗ ಇಿಂದ ಅಷ್ಟು ನೂರ್ ಕಿಲೋಮೀಟ್ರ
ಹಾ ಅಂದ್ರೆ ಹೋಗಿ ಬರಮಾ ಒಂದು ಸತಿ
ಇದು ಒಂದು ವ್ಯಾಲಿಡೇಶನ್ ಟ್ರಾನ್ಸ್ಮಿಷನ್ ಅದೊಂದು ಮಾಡಡಕ ಮಾಡಡಿಕಾಮ ಹೋಗೆ ಬರಮ ನಂತರ
ಹ್ಮ್ ಅದೇ ಅಂತ ನಾ ಬೈಕ್ ಎಗ್ಗಿರಿಸು
ಎಲ್ಲ ನೋಡಿ ಚೆಕ್ ಮಾಡ
ಹ್ಮ ಬಾಕ್ಸ್ ಸಂಗತಿ ಕೊಡ್ತಾರಂತ ನೀನ
ಭಾ
ಏನ ಮ ನೀವ ಮಾಡಿದ್ದದಲ್ಲ ನಾನು
ಸ್ವಲ್ಪ
ಯಡ ಅಂದ್ರ ಹಲೋ
ಎನೆಗೆ
ಗಾರ್ ಸೊಪ್ ತಗೊಂಡಾರಾ ಗಾರ್ ಸೊಪ್ ತಗೊಂಡಾರಾ ಹ ಅದು ಇದಾಗ್ಯದಂತ ಏನ್ ರಿಸಲ್ಟ್ ತೋರ್ಸಲ್ದ ಅಂತ ನನ ಬ ಆಗತ್ತ ಅಲ್ಲ
ಹ್ಮ್ ಹ್ಮ
ಏ ಸುಮ್ನೆ ವೇಸ್ಟ್ ಆಗಬೇಡ
ಹ್ಮ್ ಕಂಪನಿ ವೆಬ್ಸೈಟ್ ತಾರ ಸಾಲೇ
ಹಾ
ವೆಬಸೈಟ್ ತರ್ಸು ಫ್ಲಿಪ್ಕಾರ್ಟ್ ನಾಗ ತರ್ಸ್ಬೇಡ
ಅಡರಗೆ
ವೆಬ್ಸೈಟ್ ಒಳಗ
ಹಾ ಗರ್ಸೊಪ್ ವೆಬ್ಸೈಟ್ ವೆಬ್ಸೈಟ್ ಯಾಪ್ ಯಾವ್ದ ನಂಬಲ್ಲಿ ಯಪ್ ತಗ ಯಪ್ ತಗ್ದ ಎರಡು ಸತಿ ಅದ್ರಾಗ ಆರ್ಡರ್ ಮಾಡಿನ
ಹ್ಮ್
ವಾಟ್ಸ್ನೆ ಪಂತ
ಯಪ ವಬ್ಸೈಟ್ ಒಳಗೆ ಆರ್ಡರ್ ಮಾಡಿದೆ
ವೆಬ್ಸೈಟ್ ಎಲ್ಲ ಒಂದೇಲ್ಲ ಆ್ಯಪ್ ಎಲ್ಲ ವೆಬ್ಸೈಟ್ ಒಂದೇ
ಹ್ಮ
ನಾ ಯಾರಪ್ಪ ತಗದನ ಹ
ಹಾ
ಇವ್ರರಿಗೆ ರಿಸಲ್ಟ್ ತೋರ್ಲ್ದು ಅಂತ ಅಷ್ಟೇ
ಹ
ನಾವು ತಂದು ಯೂಸ್ ಮಾಡೀನಿ ಎಲ್ಲ ನಾತ ನ್ಯೂಸ್ ಮೀಡಿಯಲ್ಲಿ ರಿಸಲ್ಟ್ ತೋರ್ಸರ
ಹ್ಮ್ ಅವ ತೋರ್ ಹಂಗ್ರ ಮಾಡಕ್ ಬರಿ ಅವ್ರ ನ್ಯಾಚುರಲ್ ಬಟ ಹೋಗ್ಬಾರ್ದಂತ್ದಾರ ಹಾಗೆಲ್ಲ
ಹ್ಮ್
ಫಿಫ್ಟೀನ್ ಪ್ರೋ ನೋಡತನಿ ಒಂದು ಮೂವತ್ತಐದ್ ಅದು
ಹೊಸದು
ಹಾ
ನಾವ್ ಸೆಕೆಂಡ್ ಹ್ಯಾಂಡ್ ನೋಡ್ಲನ್ ಬೇಡ
ಸೆಕಿನ ಸಿಗ್ಕ್ಕು
ಇರ್ತವ
ಎಲ್ಲಿ
ನಮ್ಮ್ ನಮ್ಮ ಅಣ್ಣನ್ ದವಸ್ತ್ ಇದು ಅಂಗಡಿ ಅದ ಹ ಸಿ ಫಿಫ್ಟೀನ್ ಪ್ಲಸ್ ಪ್ಲಸ್ ಎಷಂತ ಅಂದ್ರತ್ತು ನಾ ಕೊಂತಗನೆ ಫಿಫ್ಟೀನ್ ಪ್ಲಸ್ ಎಷ್ಟು ನಲ್ವತ್ತು ಸಾವಿರ ಫ್ಟೀನ್ ಪ್ಲಸ್ ಆ ನ ನಂಟಿ ಪರ್ಸೆಂಟ್ ಬ ಬ್ಯಾಟ್ರಿ ಎರಡ್ ಸಾವಿರ ಇಪ್ಪನಾ
ಹ್ಮ
ನಮ್ಮೂರವ್ ತಂದ್ರ ಇಬ್ಬರು ತಂದ್ರ ನಮ್ಮೂರವರು ಫಿಫ್ಟೀನ್ ಪ್ಲಸ್ ಫಿಫ್ಟೀನ್ ಪ್ಲಸ್ ಅಂಬಲ್ಲಿ ಇದೊಂದ ಅ ಫಿಫ್ಟೀನ್ ಪ್ಲಸ್ ಲಾಕ್ ಅದ ಹಂಬ ಜ ಇ ನ ಅಂತ ತೊಂದ್ರ ಅದದು ಸ್ವಲ್ಪ ಅಷ್ಟೊಂದ ಸರಿಗಿಲ್ಲ ಕ್ಯಾಮ್ರ ನೋಡಿಬೇಕು ನೋಡಿ ಬಂದಿ ಕ್ಯಾಮ್ರಾ ಚಂದಲ್ಲ
ಹ್ಮ್ ಅಲ್ಲಿ ನಿಮ್ಷ ವಾಪೀಸ್ ಆತು ವಾಪೀಸ್ ಆಗ್ತು ಆಫೀಸ್ ಹಚ್ಚಲ್ಲ ಎತ ನೋಡ ಆಫೀಸ್ ಹು ಹಲೋ ಹ ಇರೋ ಅದಕ್ ಖರ್ಚು ನೋಡ ಒಂದ್ಸಲ ಅದಕ್ ಬಂದ್ರ ಸ ಇಲ್ಲಾಂದ್ರೆ ಬೇರೆ ಅದಖರ್ಚು ಹ